ಹಲೋ
ಹಲೋ
ಸಾರ್ ನಮಸ್ಕಾರ ಸರ್ ಆರಾಮಿದ್ದೀರಾ
ಮೇಡಮ್ ನಮಸ್ತೆ
ನಮಸ್ತೆ ಸರ್ ಆರಾಮಿದ್ದೀರಾ
ಆರಾಮ ಕೇಳಸದನಾ
ಹಾ ಕೇಳಿಸತೈತೆ ಸರ್ ಹೇಳ್ರಿ ಬರಲ್ಲ ಅಂದ್ರರಿ ಬಂತು ಮತ್ತೆ
ಏನ ಗೊತ್ತಿಲ್ಲ ಮೇಡಮ್ ಮಾಡಿದ್ವಿ ಬಂತು
ಏ ಮತ್ತೆ ನಿಮ್ದು ಮುಗೀತಾ ಸರ್ ಮೂವತ್ತು ಮುಗ್ದವ ಸರ್ ಇಲ್ಲಲ್ಲ
ಇಲ್ಲ ಮೇಡಮ್ ಮೂವತ್ತಲ್ಲಿ ಇನ್ನು ಹತ್ರ ಕುಂತೀರಿ
ಏ ಮತ್ತ ಬೇಗ ಬೇಗ ಬಂದಾಗ ಮಾಡಸ್ಕಳ್ರಿ ಮಾಡ ಮುಗಸ್ಕಳ್ರಿ ಸರ್ ಪಟ ಪಟ ಹ ಆಯ್ತು ಸರ್ ನಿಮ್ದ ಆಯ್ತಾ
ನಮ್ ಇಲ್ಲ ಮೇಡಮ್ ಮಾಡುಬೇಕ
ಹೌದಾ ಸರ್ ಊಟ ಮಾಡ್ರಿ ಸರ್ ಇಲ್ಲ ಸರ್ ಗಾಳಿ ಐತೆ ತಣ್ಣಗ ಈ ಗಾಳಿಯಲ್ಲಿ ನಾವು ಸ್ವಲ್ಪ ಮಲಕೊಂಡ ಎ್ದ ಬಿುಟ್ಟಿ ನೋ ಆರ್ಡರ್
ಅಷ್ಟೇತಿ ನಿದ್ದೆ ಮಾಡ್ತಾರೇನ್ರಿ
ಹ್ಮ್ ಸರ್ ಮನುಷ್ಯವ್ರಿಗೆ ಬೆಲೆ ಇಲ್ದಾಗೆ ಅ ಅಷ್ಟೇ ಸರ್ ಯಾವಾಗ ನಿದ್ದೆ ಮಾಡ್ತಾರೋ ಯಾವಾಗ ಊಟ ಮಾಡ್ತಾರೋ ಯಾವಾಗ ಏನ್ ಕಾಲ್ ಮಾಡ್ತಾರ ಥರ ಗೊತ್ತಾಗಲ್ಲಲ್ಲ ಸರ್ ಬೆಲೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ
ನಮ್ಮೂಊರಲ್ಲಿ ಈಗ ಸ್ವಲ್ಪ ಹೊತ್ತು ಮುಂಚೆ ಮಳೆ ಆಗ್ಯದ ನೋಡ್ರಿ ನಮ್ಮೂಊರಲ್ಲಿ
ಹ್ಮ್
ಹ್ಮ್ ನಮ್ಮೂರಲ್ಲಂದ್ರ ಮೊಕ ಇಿಂದ ಈ ಕಡೆ ಆಗೈತೆ ಹ್ಮ್
ಪೂನ ಮಾಡ್ರಿ ಸರ್ ಆ ಕಡೆನೇ ಆಗ್ಲಿ ದೇವ್ರ ಅಲ್ಲೇ ಕೊಡ್ಲಿ ಸಾಕು ಅಷ್ಟೇ ಕೊಡ್ಲಿ ಆ ದೇವ್ರಿಗೆ ಅದನ್ನೇ ಬಿಡ್ಕೊಂತೀಿನಿ
ಬರಲ್ರರಿ ಎಲ್ಲಾ ಕಡೆ ಕೊಡ್ಬೇಕಲ್ಲ ನಮ್ಮ್ ಕಡೆಂದೆ
ಇಲ್ಲ ಸರ್ ಅಲ್ಲ ಈ ಕಡೆ ಹೊಲಗಳು ಹಂಗಂತಲ್ಲ ಸರ್ ನಾನು ಆ ಉದ್ದೇಶದಿಂದ ಹೇಳಿಲ್ಲ ಅಟ್ಲೀಸ್ಟ್ ಊರಲ್ಲಿ ಇಲ್ಲಾಂದ್ರರು ಅಷ್ಟೊ ಕಾಡ್ನಲ್ಲಾದ್ರರು ಹೊಲಗಳು ಇರಲ್ಲ ಆದ್ರರು ದೇವ್ರ ಕರಣೆ ಬರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ
ಹೌದೇಏನ್ರಿ ಅಲ್ಲಿನು ಇರುತ್ರಿ ಸಿಟಿ ಅಂತಂದ್ರೆ ಪಾಪ ಸಿಟಿ ಹೊರಗಡೆ ನಾವು ಹೊಲಾ ಮನೆ ಇರ್ತವ ಹ್ಮ್ ಮಳೆರರಎಲ್ಲರಿಗೂ ಬೇಕಾಗ್ತೇನ್ೀ ಹ್ಮ
ಮಳೆ ಎಲ್ಲರಿಗೂ ಬೇಕು ಅದಕ್ಕಂತಾನೇ ಅಟ್ಲೀಸ್ಟ್ ದೇವ್ರ ಕರಣೆ ತೋರ್ಸ ಅದೆ ಒಲಗಳಲ್ಲಾದ್ರೂ ಮಳೆ ಕೊಡಪ್ಪಾ ಅಂತ ಕೇಳ್ತಾ ಇದ್ದೀನಿ. ಹಾ ಅದೇ ಸಿಟಿಯಲ್ಲಾದ್ರೆ ನೀರು ಆವ್ರೆ ಆಗಿ ವೇಸ್ಟ್ ಆಗುತ್ತೆ. ಅದೇ ಹೊಲಗಳಲ್ಲಾದ್ರೆ ಅಟ್ಲೀಸ್ಟ್. ಅವ್ರ ಒಂದ ಬೆಳೆ ಬಂದ್ರೆ ಒಂದ್ ಎರಡ್ ರೂಪಾಯಿ ಕಡಿಮೆ ನಾದ್ರು ಕೊಡ್ತಾರ ನಮಿಗೆ. ನಮ್ಮಂತವ್ರಿಗೆ ಹ ಸರ್ ಅಷ್ಟೇ ಉದ್ದೇಶ ನೀ ಇವ ನೋಡ್ರಿ ಮಳೆ ಬ ಆಲ್ರೆಡಿ ಇಷ್ಟತ್ಕಿಗೆ ಕೆಲ್ಸ ಕಾರ್ಯಗಳು ಎಷ್ಟೋ ಇರ್ಬೇಕ ಕಾಗಿತ್ತು ಹೊಲದ್ ಕೆಲ್ಸಗಳು ಸ್ಟಾರ್ಟ್ ಆಗಿ.
ಹೌದ್ರೀ
ನಮಗ್ ಇರೋ ಈ ಟೈಮ್ನು ನಮಗ್ ಕೊಡ್ತಿದ್ದಿಲ್ಲ ಕೆಲವೊಬ್ಬರು ದಣಿಗಳು ಹಂಗಿರ್ಬೇಕು ಕಾಗಿತ್ತು ಅಂತದ್ರಲ್ಲಿ ಇ ಗ ಅ ಹೊಲ ಗಳ್ ಕೆಲಸ ಆಗ್ತಾ ಇಲ್ಲಲ್ಲ ಸರ್ ಅದಕ್ಕೆ ಅಷ್ಟೇ. ಅದ ಆಗ್ಲೇ ಇಲ್ಲ ಅಂತಂದ್ರೆ ನ ಗಗನಕ್ಕೇರುತ್ತೆ ರೇಟ್ ಅನ್ನೋದಿನ್ನ.
ಆದ್ರೂ ಇದೆನ್ ದೊಡ್ಡ ಮಳೆ ಇಲ್ರಿ ಮೇಡಮ್ ಸುಮ್ನೆ ನೆಲ ತುಂಬಾ ಬಂದ ಅದ ಹೋಗೈತೆ ಅಷ್ ಟೆ ಈ ಮಳೆ ಬಂದ್ರೆ ಏನ ಆಗಲ್ಲ ಇವರಿಗೆ. ಇದು ಏನ ಆಗಲ್ರಿ ಮೇಡಮ್ ಇಲ್ ರೈತರಿಗೆ.
ಆಗಲ್ಲ ಸರ್ ಓಕೆ ನನ್ಗೂ ಗೊತ್ತೈತೆ ಬಟ್ ಇವತ್ ಇಷ್ಟು ಇಷ್ಟು ನಾಳೆ ಇದ್ರ ಜೊತೆಗೆ ಸೇರಿ ಇನ್ನೊಂದು ಇಷ್ಟ್ ಎರಡರಷ್ಟು ನಾಕರಷ್ಟು. ಹಂಗಾಗ್ಲಿ ಅಂತ ಬೆಡ್ಕೊಂತಾ ಇದೀನಿ ಅಷ್ಟೇ.
ಈ ಬರಲ್ರರಿ ಇದು ಗಾಳಿ ಹಿಡ್ಕಂಬಿಟತ್ರಿ ಗಾಳಿ ಹಿಡ್ಕೊಂಡ್ರೆ ಮಳೆ ಬರದ ಕಡಿಮೆ. ಮಳೆನು.
ಏನ್ ಮಾಡಕ ಆಗಲ್ಲ ಅಲ ಇವಾಗ ವಾತಾವರಣನು ವಾ ವಾತಾವರ್ಣನು ಮನ್ಷ್ಯರ್ ತರ ಆಗ್ತೈತೆ ಸರ್ ಏನ್ ಮಾಡ್ತರಿ ಕಾಲಕ್ಕ ಕಾಲಕ್ಕೆ ತಕ್ಕಂಗೆ. ಯಾವ್ದು ವಾತಾವರಣನೂ ಇರ್ತಾ ಇಲ್ಲ.
ಅಂದ್ರೆ ಏನಂತ್ರಿ.
ಯಾಕಂದ್ರೆ ಮನುಷ್ಯರು ಹೆಂಗ ಚೇಂಜ್ ಆಗ್ತಾರ ನೋಡ್ರಿ ಸರ್ ತಂಸಿ ಸಿಚುವೇಷನ್ಗೆ ತಕ್ಕಂಗೆ ತಮ್ಮ ಅಗತ್ಯಕ್ಕೆ ತಕ್ಕಂಗೆ ತಾವು ತಮ್ಮವರು. ತನ್ನೋರು ಅನ್ನೋರು ಬಂದಾಗೆ. ಒಂದ್ ರೀತಿಯಲ್ಲಿ ಯಾವ ರೀತಿ ಯಾವಾಗ ಯಾವ ಯಾವ ಬೆಲೆ ಕೊಡಬೇಕು ಯಾವ ಮರ್ಯಾದೆ ಕೊಡಬೇಕು ಯಾವ ವಸ್ ಸ್ಟೇಟಸಲ್ಲಿ ಕೂಡಿಸ್ಬೇಕು ಅನ್ನೋ ಥರ ಕಾಲನು ಹಂಗೆ ಆಗ್ಬಿಟ್ಟಿದೆ ಸರ್.
ಚಾ ತರ
ಮಳೆ ಕಾಲದಲ್ಲಿ ಗಾಳಿ ಗಾಳಿ ಕಾಲದಲ್ಲಿ ಮಳೆ ಬಿಸಿಲು ಕಾಲದಲ್ಲಿ ಮಳೆ. ಚಳಿ ಅಂದಗೆ.
ಆ ತರಾನೆ ಇರುತ್ತೇನ್ರಿ.
ಹಂಗೆ ಸರ್ ಏನ್ ಮಾಡನ. ನ್ನಲ್ಲ ವಿನಾಶ ಕಾಲಕ ವಿಪರೀತ ಬುದ್ಧಿ ಅಂತಾರ ನೋಡ್ರಿ. ಹಂಗೆ ಯಾವಾಗ ಪ್ರಪಂಚ ಬಾರ್ಲ್ ಬಿದ್ದೋಗ್ಯತೆ ಅನ್ನ ಬಿದ್ದೋಗ್ತತ್ತು ಅನ್ನಂಗ ಅಷ್ಟೆ.
ಹೌದನ್ರಿ.
ಹಾ
ಹ್ಮ್ ಹ್ಮ
ಬಟ್ ಅದ ಏನಾಗುತ್ತೆ ಆದಷ್ಟು ಬೇಗನೆ ಎಲ್ಲವು ಆಗ್ತಾ ಬರ್ತ ತೈತೆ ಬಿಡ್ರಿ ಒಂದ್ ಕಡೆಲಿಂದ ಆಗ್ತಾತೆ ಅದ ಆಲ್ರೆಡಿ. ಎಷ್ಟೋ ಸುನಾಮಿ ಮೊನ್ನೆಲ್ಲ ಹೊದ್ತಿಂಗಳೆಲ್ಲ ಎಷ್ಟು ಸುನಾಮಿಗಳು ಆತ್ ಆದುವಲ್ಲ ಸರ್.
ಎಲ್ಲ್ ಯದಾದ್ರೀ.
ಎಸರ ಹ
ಆ ಕಡೆ ಆ ಕಡೆ ಬೇರೆ ಕಡೆ ಆಗದು ಅಂದರು.
ಬೇರೆ ಕಡೆ ಆದ್ರುನು ಅಲ್ಲಿನೂ ಇರೋದು ಮನುಷ್ಯರೆ ಅಲ್ಲ ಸರ್. ಜೀವಿಗಳ ಎಲ್ಲ ಎಷ್ಟು ಜೀವಿಗಳು ಇರುವೇ ತರ ಓಡ್ಕೊಂಡ್ ಹೋದ್ರು ಅಕಡೆ ತಿಂಗಳು ಆ ಕಡೆ ತಿಂಗಳುಎರಡು ಆಮೇಲೆ ಪಾಕಿಸ್ತಾನ. ಹ, ದಾಳಿಗಳಿಂದ
ಪಾಕಿಸ್ತಾನ, ನೈಜೀರಿಯಾ ಜಗಳದಿಂದ ಅಲ್ಲಿ ಎಷ್ಟು ಸ ಲಕ್ಷಣ ಗಟ್ಟಲೆ ಹ ಲಕ್ಷಣಗಟ್ಟಲೆ ಹಾಳಾಗೋಯ್ತು.
ಹ್ಮ, ಆ ಕಡೆ ಅದ ನ್ರಿ
ಹಾ, ಮತ್ತೆ ಬಾಂಬೆ ಆಕಡೆಗೆಲ್ಲ ಯಾವ ರೀತಿ ಮಾಡ
ಹೌದ, ಜನಗಳು ಬಾಳ ಹೋಗಿರ್ತಾರ ಬಿಡ್ರಿ ಹಂಗಾರ.
ಹ್ಮ ಜನಗಳು ಆಸ್ತಿ ಪಾಸ್ತಿ ಎಲ್ಲ ಹೋಗ್ತಾವಲ್ಲ ಸರ್ ಹಂಗೆ. ಟೋಟಲಿ ಭೂಮಿನೇ ಒಂದೇ ಟೈಮ ಉ ಬಿಟ್ರೆ ಚೆನ್ನಾಗಿರತ್ತಲ ಸಾರ್ ಒಂದ ಸತಿ ಜಸ್ಟ್ ಅಷ್ಟ್ ಮೂವ್ ಆಗ್ಬಿಟ್ರೆ ಜೀವರಾಶಿಗಳ ಎನ್ನವು ಯಾವೂ ಇರಲ್ಲ. ಹಂಗನ ಆಗ್ಬಿಟ್ರೆ ಮತ್ತೆ ಹೊಸ ಪ್ರಪಂಚ ಪ್ರಪಂಚ ಹೊಸ ಪ್ರಪಂಚ ಬರ್ಬೋದೇನೋ ಅಂತ ಸರ್ ಅಷ್ಟೇ.
ಅಲ್ಲ ಮೇಡಮ್ ಹಂಗ ಅಂದ್ರ ಅಲ್ಲ ಮೇಡಮ್ ನಮ್ಮಂತವರ್ ಇದ್ರವು ಎನೋ ಮುಂದೆ ಸ್ವಲ್ಪ ಆಸೆಗಳು- ಇತ್ರೀ ನಮ್ಗೆ ನೀವ್ ಹಂಗಂದ್ರೆ ಹೆಂಗ್ರೀ ನಾವೆಲ್ಲ
ಆದ ಮತ್ತೆ ಅಲ್ಲ ನೀವು ಪಾಪ ಒಳ್ಳೇದು ಕೆಟ್ಟದ ಅದರಲ್ಲಿ ಮತ್ತೆ ಹೊಸ ಜೀವರಾಶಿ ಆಗ್ತೀರ ಮತ್ತೆ ಮತ್ತೆ- ಓ, ಮಂಗನಿಂದ ಮಾನವ ಅನ್ನ- ಮಂಗನಿಂದ ಮಾನ ಏನಿರುತ್ತೆ ಸರ್, ಆಸೆಗೆ ಕೊನೆ ಇಲ್ಲ ಆಸೆ- ಮಿತಿ ಇಲ್ಲ ಇನ್ನು ಎಂತ ದಾಸ ಇಟ್ಕೊಂಡಿರಾ ನೀವು. ಇನ್ನ ಎಂತದ್ಬೇಕು ಸರ್ ನಿಮಗೆ ಜೀವನದಲ್ಲಿ.
ಅ ಎಲ್ಲಾ ಆಸೆ ಇಟ್ಕೊಂಡ್ರ್ತೀವಿ ಅಂತ ಎಲ್ಲ ಮಾಡ್ಕೊಂಡ್ ಹೋಗ್ಬೇಕ.
ಅವ ಕೊನೆ ಇಲ್ಲಲ್ಲಾ ಸರ್ ಇನ್ನೇನು ಬಂಗಾರದಂತ ಬದುಕ
ಆಸೆಗೆ ಕೊನೆ ಇಲ್ಲಾಂದ್ರೆ ಆಸೆ ಮಿತಿ ಇಲ್ಲಾಂದ್ರೆ ತಿ ಇಲ್ಲದಷ್ಟು ಆಸೆ ಇಟ್ಕೋ ಬಾರ್ದು ಮೇಡಮ್ ಅದಕ್ಕೆ ಎಷ್ಟು ಬೇಕಷ್ಟೇ ಆಸೆ ಇಟ್ಕೋಂಡಿರ್ತಿವ್ ನಾವು. ಅದನ್ನು ಈಡೇರ್ಸಕಿನ್ನ ಆಗ್ಲಾರಾದ ಲ್ಲ ಆಗ್ ಇನ್ನು ಆಗಿಲ್ಲಾ ಅಷ್ಟೊಳಗೆ ಅಲ್ಲಿ ಭೂಮಿ ಉಲ್ಟಾಗ್ಲ ಅಂತರಲ್ರಿ ಮೇಡಮ್.
ಕೊನೆ ಇಲ್ಲಲ್ಲ ಸರ್ ಅದ ಆಸೆಗೆ ಅಂತ್ಯ ಇಲ್ಲ ಅದು ಆದ್ಮೇಲೆ. ಲೆ ಇನ್ನೊಂದು ಅದಾದ್ಮೇಲೆ ಇನ್ನೊಂದು ಬೇಕು. - ಅನ್ನೋದು ಹ ಮನುಷ್ಯ ಯಾವ ಯಾವಾಗ ಕೊನೆ ಅನ್ನೋದ ಇರುತ್ತೆ ಪ್ಲಾಸ್ಟಿಕ್ ಕೊನೆ ಸಾಯ ಉಸಿರು ಬಿಡ್ತಾನೆ ಅನ್ನುವಾಗ ಏನೋ ಒಂದ್ ಆಸೆ ಇಟ್ಕೊಂಡಿರ್ತಾನೆ. ಅವ್ರನ್ನ ನೋಡ್ಬೇಕು. ಇವರ್ನ ನೋಡ್ಬೇಕು ತೀರ್ತಬೇಕು ಮಗನೇ ಬಂದ್ ತೀರ್ಥ ಹಾಕ್ಬೇಕು.
ಕಾಲ ಕ್ರಮೇಣ ತಕ್ಕಂಗೆ ಅದ ನಡ್ಕೊಂಡು ಬಂದದ್ರಿ ಆವಾಗಿಂದ.
ಅಲ್ಲ ಇದೆ ಸರ್ ಕಾಲಕ್ರಮಣ ಅನ್ನೋದೈತೆ ಅಂದ್ರೆ ಹುಟ್ಟಿದ. ಕ್ಷಣದಿಂದ ಸಾಯೋ ಕ್ಷಣದವರೆಗೂ ಮನುಷ್ಯನಿಗೆ ಆ ಆಸೆಗೆ ಅಂತ್ಯ ಇಲ್ಲ ಅಂತ.
ಹ
ಕೆಲವೊಬ್ರು ಇನ್ನೊಬ್ರು ಹೇಳ್ತಾರೆ ಯ ನಿಜನ ಸುಳ್ಳ ಗೊತ್ತಿಲ್ಲ ಸರ್ ನನ್ಗೆ ಸತ್ ಮೇಲೆ ಕೂಡ ಕೆಲವೊಂದು ಪರೀಕ್ಷೆಗಳು ಮಾಡ್ತಾರೆ ಚಂಬ ನೀರು ತುಂಬಿಡೋದು ಆಮೇಲೆ ಅವ್ರ ಪಿಂಡಗಳು ಹಾಕದು ಅದು ಅವ್ರಿಗೆ ಆಸೆ ಇರ್ತಾ ಇಲ್ಲ ಅಂತ ಚೆಕ್
ಹ್ಮ್ ಮತ್ತವು ಮಾಡ್ತಾರಲ್ರರಿ ಮೇಡಂ ಮಾಡ್ಬೇಕಲ್ಲ ಮತ್ತೆ
ಹಾ ಅಂದ್ರೆ ಆಸೆ ಎಲ್ ಇಟ್ಕೊಂಡ್ ಸತ್ತರ್ತಾರ ಸತ್ತಂಗ ಸತ್ತರ್ತಾರ ಗೊತ್ತಿಲ್ಲ. ಅವ್ರ ಬಂದು ಅಲ್ಲಿ ಮುಟ್ಟಿದ್ರೆ ಅವ್ರ್ದ ಆಯುಷ್ಯ ಮುಗ್ದೋಗ್ಯತೆ ಇನ್ನೊಂದು ಕಾಗೆ ಬಂದ್ ಮುಟ್ಟಿದ್ರೆ ಅವ್ರಿಗೆ ಯಾವ್ದೋ ಆಸೆ ಇಲ್ಲ ಚಂಬಲ್ಲಿ ನೀರ್ ಖಾಲಿ ಆಗಿದ್ರೆ ಇನ್ನ ಆಸೆಗಳು ಜಗ್ಗ್ಯದವ ಖಾಲಿ ಆಗಿಲ್ಲ ಅಂತಂದ್ರೆ ಅವ್ರಿಗ ಏನು ಆಸೆ ಇರ್ಲಿಲ್ಲ ಹ್ಮ ಹಾ ಸ ಇನ್ನು ನಮ್ಮ್ ಮನೆ ನಿಮ್ಮ್ ಮನ ಹೇಗ್ ಮಾಡ್ತಾರ ನಂಗೆ ಗೊತ್ತಿಲ್ಲ ಈ ಕಡೆ ನನ್ ನಮ್ಮ ಮನೆ ಈ ಕಡೆ ನ ನಮ್ಮ ಮನೆಯಲ್ಲೆಲ್ಲ ಇಲ್ಲೆಲ್ಲಾ ನಾ ಒಂದು ಇಷ್ಟ ಮೂರನೇ ದಿನಕ್ಕೆ ಮನೆ ತುಂಬಾ ಮಂಡಳು ಹೋಗಿ ಮಲ್ಕಂತಾರ ಸರ್
ಹೌದ ಅಂದ್ರೆ ಮಂಡಳಿ ಯಾಕ ಹೋಗತರಿ ಹಂಗ
ಅದು ಏನೋ ಗೊತ್ತಿಲ್ಲ ಸರ್ ಯಾಕಂದ್ರೆ ಅವರು ಏನಾದ್ರು ಆಸೆ ಇದ್ರೆ ಅದನ್ನ ತಿನ್ ತಾ ಬರೋಷ್ಟೊಳಗೆ ವಂಶಕ್ಕೆ ಯಾವುದುೂ ಕೆಟ್ಟದ ಮಾಡಲ್ಲ ಅನ್ನೋದು ಈ ಈವು ನಮ್ಮ ಪದ್ಧತಿ ಈ ಕಡೆ
ಹೌದ
ಹ ಸರಿ
ಹ್ಮ್
ಎಲ್ಲಿದೆ ಸತ್ರರು ಒಂದ್ ರೀತಿ ಬದುಕಿದ್ರು ಒಂದ್ ರೀತಿ
ಹ್ಮ್
ಅದಕ್ಕೆ ಕೆಲವೊಬ್ಬರು ದೇವ ದೇವ್ರುಗಳು ಹೇಳ್ತಾರೆ ಸಾಧಕ ಸಂತರು ಹೇಳ್ತಾರಲ್ಲ ಸರ್ ತ ದಿನ ನಾನು ಮದುವೆ ಆಾಗಿಿರೋದು ಮನುಷ್ಯ ಅಲ್ಲಿ ತನಕ ನೆಮ್ಮದಿ ಅನ್ನೋದು ಕಾಣಕ್ಕಗಲ್ಲ ಅಂತ
ಹ್ಮ್
ಅಲ್ಲಂತಂದ ಎಲ್ಲಾ ಆಸೆಗಳು ತಪ್ಪು ಅಂತಂದು ಹೇಳಲ್ಲ ಸೊ ಯಾವವುದೇ ಆಸೆ ಇಟ್ಕೊಂಡ್ರರುನು ಇನ್ನೊಬ್ರ ಮೇಲೆ ಡಿಪೆಂಡ್ ಇರ್ತವೆ ಆದ್ರನ್ ನನಗಿರೋ ಆಸೆ ಇನ್ನೊಬ್ಬರು ತೀರ್ಸ್ಲಿೇಬೇಕು ಅನ್ನೋದು ಪ್ರಪಂಚದಾಗ ಆಗಲ್ಲ ಅದು ತಪ್ಪು ಅದು ತಪ್ಪು ಕಲ್ಪನೆ
ಹ ನೌದೇನ್ರಿ
ಹ್ಮ್ ನಮ್ಮಂತವ್ರಗ್ ಮಾತಾಡೋ ಹಚ್ಚಿರ್ತತೆ ಕೆಲವೊಬ್ರ ಕಟ್ ಮಾಡತಿರತ್ತ ನಮ್ಮಂತಾರೆ ಹ್ಮ ಮಾತೆೆ ವೇದವಾಕ್ಯ ಮಾತೆಯೇ ಬ್ರಹ್ಮನ್ನಾಗಿಿರುತ್ತೆ
ಹೌದೇನ್ರಿ
ಕೆಲವೊಬ್ರರಿಗೆ ಇಲ್ಲ ಅವು ಬ್ರಹ್ಮಾಸ್ತ್ರ ಅವರಿಗೆ ಮಾತು ಮಾತು ಬಂಗಾರ ಅಲ್ಲ ಎಲ್ಲರ ಹತ್ರ ಹಂಗೆ ಇದ್ರೆ ಓಕೆ ಕೆಲವೊಬ್ರತ್ರ ಮಾತ್ರ ಹಂಗಿದ್ರೆ ಒಬ್ರ ಹತ್ರ ಎಲ್ಲಾರ ಹತ್ರ ಹಂಗಗೆ
ಅಲ್ರರಿ ಬ್ರಹ್ಮಾಸ್ತ್ರ ಅಂದ್ರೆ ಈಗ ಆ ಕಡೆ ಅವರು ತಿರುಗಿ ಮಾತಾಡಕೆ ಮಾತು ಬರ್ಲದಂಗ ಮಾತುಗಳು ಮಾತಾಡದ್ರೇ ಅವರು ಏನ್ ಮಾತಾಡ್ತಾರೀ
ಇಲ್ಲ ಸರ್ ಯಾವಾಗ್ಲೂ ಹಂಗ್ ಮಾತಾಡಲ್ಲ ಫಸ್ಟ್ ಸಿಚುವೇಷನ್ ಎಕ್ಸಪ್ಲೇನ್ ಮಾಡ್ಬೇಕು ನೀವು ಲಾಸ್ಟ್ ಫಸ್ಟ್ ಸಿಚುವೇಷನ್ ಎಕ್ಸ್ ಪ್ಲೇನ್ ಮಾಡಿದ್ರೆ ತಪ್ಪಾಗುತ್ತೆ ಫಸ್ಟ್ ಉದ್ದೇಶ್ ಏನಿರುತ್ತೆ ಚಂದ ನೀಟಾಗಿ ಬೆಣ್ಣೆಚ್ಚಿ ಬೆಣ್ಣೆಚ್ಚಿ ಸುಣ್ಣ್ ಸುಣ್ಣನೆಲ್ಲ ಒರೆಸಿ ನ ಕಾಯಿ ಹೊಡೆದು ಉದನ್ ಕಡಿ ಹಚ್ಚಿ ನಮಸ್ಕಾರ ಮಾಡಿರ್ತಾರ ದೇವರು ಅಂತ. ಹ ದೇವರು ಅಲ್ಲ ಅದು ದೆವ್ವ ಅಂತ ಗೊತ್ ಗೊತ್ತಾದ್ಮೇಲೆ ಮತ್ತೆ ಅದೇ ಕಾಯಿ ತಂಡು ತಲೆಗೆ ಪಟ ಪಟ ಕುಟ್ಟಿರ್ತಾರೆ ಅಷ್ಟೇ.
ಹೌದೇನ್ ಹ್ಮ್
ಸರಿ ಸರ್ ಆಯ್ತು ಬಾಳ ತುಂಬಾ ಚೆನ್ನಾಗ್ ಮಾತಾಡಿದ್ರಿ.
ಓಕೆ
ಮತ್ತ್ ಮಾಡಬೂಡ್ರೀ ಹಂಗೆ ಪಟ್ಟಂತ.
ಸರಿ ಓಕೆ ಥಾಂಕ್ ಯು
ಹ್ಮ